ನಮಸ್ ಇವ ಕೇಳಿಸತಿದೆ ನಾನು ಸುಮ್ನೆ ಓಡ ಆಡ್ತಾ ಇದ್ದೀನಿ
ಹ್ಮ್ ನಾನು ಸುಮ್ಮನೆ ಕೂತ ಕೊಂಡಿದ್ದೀನಿ ಮತ್ತೆ ನಿಮ್ಮ ಪರಿ ಹ್ಮ್ ಪರೀಕ್ಷೆಯ ಅಭ್ಯಾಸ ಹೇಗ್ ನಡೀತಾ ಇದೆ
ಅಯ್ಯೋ ಅದನ್ನ ಏನ್ ಕೇಳ್ತೀರಾ ಬಿಡಿ
ಯಾಕೆ
ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದೀನಿ
ಓ ಅಂಗ್ರ ಫುಲ್ ಆ ನಿಮ್ಮ ವಿಶ್ವವಿದ್ಯಾಲಯದಲ್ಲಿ ಮೊದಲ ಸ್ಥಾನ ನಿ ನಿಮಗೇನೆೇ
ನಿಜ
ಹ್ಮ್ ಹ್ಮ್ ದೀಪಾವಳಿ ಹಬ್ಬದ ಶುಭಾಶಯಗಳು
ನಿಮಗೂ ಸಹ ದೀಪಾವಳಿ ಹಬ್ಬದ ಶುಭಾಶಯಗಳು
ಹ್ಮ್ ಮತ್ತೆ ಪಟಾಕಿ ಎಲ್ಲ ಹೊಡಿತೀರೆ
ಏನು ಕೇಳ್ತಾ ಇಲ್ಲಾ
ಪಟಾಕಿ ಎಲ್ಲಾ ಹೊಡತೀರಿ
ಹೌದು ಪಟಾಕಿ ಉಡಿತೇವಿ ಆಹ ನಿಮ್ಮ ನಿಮ್ಮ ಕಡೆ ಯುಗಾದಿ ಹಬ್ಬದ ವಿಶೇಷ
ನಮ್ಮ ಕಡೆ ಯುಗಾದಿ ಹಬ್ಬದ ವಿಶೇಷ ಎಂದರೆ ನಾವು ಎಳ್ಳೂ ಬೆಲ್ಲ ಮಾಡ್ತೀವಿ ಹ್ಮ್ ಒಬ್ಬಟ್ಟ ಮಾಡ್ತೀವಿ ಆಮೇಲೆ ಅದ್ರ ಮಾರನೇ ದಿನ ಹ್ಮ್ ಬಸ್ತರಕ್ ಮಾಡ್ತೀವಿ
ಹಾ
ಹ್ಮ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಸ್ಕೊಂಡು ಬಂದು ಹೊಸ ಬಟ್ಟೆ ಹಾಕೊಂಡು ಹ ತಯಾರಿ ಮಾಡ್ಕೊಂಡು ಊಟ ತಿನ್ಕೊಂಡು ಪೂಜೆ ಮಾಡ್ಕೊಂಡು
ಓಹೊ ನಮ್ ಕಡೆ ನಮ್ ಕಡೆನೂ ಅದೇ ತರಾನೇ ನ್ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಕೈ ಮುಗದು, ದೇವಸ್ಥಾನಕ್ಕೆ ಹೋಗಿ ಹೊಸ ಬಟ್ಟೆ ಹಾಕೊಂಡು ತರ ತರದ ಅಡುಗೆ ಡು ಊಟ ಮಾಡ್ಕೊಂಡು ಸಂತೋಷವಾಗಿ ಕುಟುಂಬದವರ ಜೊತೆ ಇರ್ ವಿ
ಹ ನೀವು ನಿಮ್ಮ
ಹ್ಮ್ ಹ್ಮ್ ಎಷ್ಟು ಬೇವು ಬೆಲ್ಲಾ ತಿಂತೀರಿ ಬೇವು ಬೆಲ್ಲ ಎಷ್ಟ್ ತಿಂತೀರಿ. ಬೇವು ಬೆಲ್ಲಾ
ಬೇವು ಬೆಲ್ಲಾ ಸ್ವಲ್ಪ ಸ್ವಲ್ಪ ಸ್ವಲ್ಪ ಬೇವು ಸ್ವಲ್ಪ ಬೆಲ್ಲಾ ಸ್ವಲ್ಪ ಕಹಿ ಸ್ವಲ್ಪ ಸಿಹಿ ಹುಳಿ, ಉಪ್ಪು, ಖಾರಾಎಲ್ಲವನ್ನು ಆಹ ಕಮ್ಮಿ ಕಮ್ಮಿ ತಿಂತೀವಿ
ಎಲ್ಲಾ ಕಮ್ಮಿ ಕಮ್ಮಿನೇ ತಿನ್ನೋದು ಬಿಡಿ ನೀವು
ಹಾಗೇನಿಲ್ಲಾ ಹಾಗೇನಿಲ್ಲ ನಾನ್ನು ನ ಹೊಟ್ಟೆ ತುಂಬುವರೆಗೂ ತಿಂತೇನೆ
ಹ್ಮ ನೀವು ಎಷ್ಟು ತಿಂತೀರಾ ಎನ್ನೋದು ನನಗೆ ಗೊತ್ತು ಎಲ್ಲಿದ್ದೀರಾ ಯಾಕಂದ್ರೆ ನಾವು ನಾನು ನೀವು ಇರ ಹೊಸ ನಿಮ ನಾನು ನೀವು ಇರುವ ವಸತಿ ನಿಲಯದಲ್ಲೇ ವಾಸ ಮಾಡುತ್ತಿರುವುದು ಆದ್ದರಿಂದ ನನಗೆ ಗೊತ್ತು
ಹೌದು ಕೂತಿರುವ ಮೆಟ್ಟಿಲ ಕೆಳಗಡೆ ನಾನು ಕೂತಿದ್ದೇನೆ.
ಹೌದಾ ಹ್ಮ್ ಸರಿ ಸರಿ
ಮಧ್ಯಾಹ್ನ ಊಟಕ್ಕೆ ಏನು ತಿಂದರಿ
ಮಧ್ಯಾಹ್ನ ಊಟಕ್ಕೆ ನಾನು ಅನಾ ಅನ್ನ ಮತ್ತು ಸೊಪ ಸಾರ್ ತಿಂದೆ ನೀವೇನ್ ತಿಂದ್ರಿ
ನಾನು ಅಣ್ಣ, ಅನ್ನ, ಕಾಳು, ಮಜ್ಜಿಗೆ, ಸೊಪ್ಪು, ಪಲ್ಯಾ, ನೀರು,
ಹ ಓ ಹೋ ಹ ತರಾಮರಿ ಅಡಗೆಯನ್ನು ತಿಂದ್ದೀರಿ
ಹೌದು ಹೌದು ಹೊಟ್ಟೆ ತುಂಬಾ ಹಸಿವಿತ್ತು ಬೆಳಗ್ಗೆ ಏನು ತಿಂದಿರಲಿಲ್ಲಾ ಅದಕ್ಕಾಗಿ, ಮಧ್ಯಾಹ್ನ ತುಂಬಾ ಹೊಟ್ಟೆ, ಹಸಿವಾಯಿತು. ..
ಅಷ್ಟು ತಿಂದೇ ಇಲ್ಲ, ದೋಸೆಯಣ್ಣು ಕೊಟ್ಟಿದ್ದರೇನೋ ತಿನ್ನಲಿಲ್ಲವೇ? ..
ದೋಸೆ, ತಿನ್ನಕ್ಕೆ, ಒಬ್ಬಳೇ ಬೇಜಾರು ಅದಕ್ಕೆ ಕೆಳಗೆ, ಹೋಗೋದಿಲ್ಲ. ..
ಯಾಕೆ, ನಿಮ್ಮ ಗೆಳತಿ ತಿನ್ನಲಿಲ್ಲವೇ? ..
ನನ್ನ ಗೆಳತಿ, ನನ್ನ ನಾನು ಎದ್ದೇಳುವ ಮುಂಚೆನೆ ಹೋಗಿ? .. ಮತ್ತೆ, ಗಡತ್ತಾಗಿ ಮಾಡಿಕೊಂಡು ಬಂದಿದ್ದರು? ..
ನಿಮ್ಮನ್ನು, ಎಬ್ಬಿಸಲಿಲ್ಲವೇ? ..
ಇಲ್ಲಾ, ಬಾಗ್ಯ ಎಬ್ಬಿಸಿದರು? ..
ಹ್ಮ್. .. ಹೇಳಿ, ಹೇಳಿ, ಇರ್ಲಿ ಹೇಳಿ? ..
ಎಬ್ಬಿಸಿದರೂ, ನನಗೆ ಸಕತ್ತು! ನಿದ್ದೆ ಬರ್ತಾ ಇತ್ತು, ಅದಕ್ಕೆ, ಎದ್ದೆಯಲಿಲ್ಲ. ..
ಹೌದಾ! ಹ್ಮ್, ಹೋಗ್ಲಿ ಬಿಡಿ? .. ನಿಮ್ಮ, ಸ್ನೇಹಿತರೆಲ್ಲರೂ! ನಿಮ, ಅವರವರು ಊರಿಂದ ಬಂದಾರಾ? ..
ಹ, ಬಂದರು ಅವರು ಓದುವುದರಲ್ಲಿ? .. ತೊಡಗಿಕೊಂಡಿದ್ದಾರೆ? ..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
ಹಾಅ, ನಾನು, ಒಬ್ಬಳೇ ಬಿಟ್ಟು ಬಿದ್ದಿದ್ದೇನೆ? ..
ಹ್ಮ್, ನೀವು, ಓದ್ತಿ ಓದಿಡ್ತೀರಾ ಬಿಡಿ? ..
ಅದು ಏನು ಓದ್ತೀನೋ ಏನು? ..
ಆಮೇಲೆ, ನೀವು, ಸಣ್ಣ, ಸಣ್ಣ, ಪರೀಕ್ಷೆಯಲ್ಲಿ ಜಾಸ್ತಿ? .. ಇಷ್ಟು, ಜಾಸ್ತಿ, ಮಾರ್ಕ್ಸ್ ಇದು? .. ಮಾಂಕಲ್ಗಳನ್ನು, ಪಡೆದು ಉನ್ನತರಾಗಿದ್ದೀರಿ? ..
ಅಬ್ಬೋ? ..
ಹೌದೌದು? ..
ಆ, ಹಾರೀತಿ, ಏನಿಲ್ಲ? ..
ಅವರು ಆಗ ಓದಿರಲಿಲ್ಲ! ಅಲ್ಲವಾ ಅದಕ್ಕೆ ಇವಾಗ ಓದಲು ತೊಡಗ? .. ಹಿದ್ದಾರೆ, ಅಷ್ಟೇ? .. ನೀನು, ಅವಾಗ ನೀವು ಅವಾಗ? .. ನೀವು, ಅವಾಗ ಎಲ್ಲಾ ದಬಾಕಿದೀರಾ ಅದಕ್ಕೋಸ್ಕರ? .. ಇವಾಗ, ನೀವು ಓದುತ್ತಾ ಇಲ್ಲ ಅಷ್ಟೇ? .. ಹ್ಮ್, ನನಗೆ ಗೊತ್ತುಂಟು. ..
ಏನ್, ಗೊತ್ತುಂಟು, ನಿಮಗೆ? .. ಮಂಗ್ಳೂರಿಗೆ, ಹೋಗಣವಾ! ಮಂಗ್ಳೂರಿಗೆ ಹೋಗ. .. ಹೋಗಾನವಾ, ಪರೀಕ್ಷೆ ಎಲ್ಲ ಮುಗಿದ ಮೇಲೆ? ..
ಹಾ, ಹೋಗೋಣ? .. ಅಲ್ಲಿ, ಅಲೆಗಳ ಸದ್ದನ್ನು! ಕೇಳಿ ನನ್ನ ಮನಸ್ಸು ಎಷ್ಟು? ... ಚೀಲಿಯಾಗುತ್ತೋ ಭಯೋ? ..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
ಹ್ಮ್, ನನಗೆ ಅಲೆಗಳು ನೀರು? ... ಏನೆಂದರೆ, ನನಗೆ ಬಹಳ? ..
ಏನಂದ್ರಿ, ಅಲೆ? ..
ಆಲೆ. ..
ಅಲ್ಲೇ, ಎಂದಿರೆನಾ? ..
ಆಧುಸುದಾರ .. ಅದೇ, ಅದು ಶಬ್ದ ಮಾಡಿ ಬರುತ್ತದೆ ಅಲ್ಲವಾ? ..
ಅಲ್ಲಿನ, ವಾತಾವರಣ ಪರಿಸರ ತುಂಬಾ ಇಷ್ಟ? .
ಹೌದು, ನನಗೂ ಅಷ್ಟೆ ಪಂಚಪ್ರಾಣ? .. ಮತ್ತೆ, ಇನ್ನೇನ್ ಇಷ್ಟ ನಿನಗೆ? ..
ಇವಾಗ, ಪರೀಕ್ಷೆ ಎಲ್ಲ ಮುಗಿಸಿ ಹೋಗುವ? ..
ಹ್ಮ್, ನಿಮ್ಮ ದಿನನಿತ್ಯದ ಕೆಲಸ ಏನು? ..
ನಾವು. ನಮ್ಮ ದಿನ ನಿತ್ಯದ ಕೆಲಸ ಪ್ರತಿದಿನ ಓದುವುದು. ಪರೀಕ್ಷೆ ಹತ್ರ ಬರ್ತಾ ಇದೆ.
ಹ್ಮ್. ಪರೀಕ್ಷೆ ಹತ್ರ ಬರುತ್ತಿದೆಯಾ.
ಹೌದು.
ಹ್ಮ್.
ಪರಿಕ್ಷೇ ಹತ್ರ ಬರ್ತಾಯಿದೆ.
ಹ್ಮ್.
ತಯಾರಿಯನ್ನು ನಡೆಸ್ತಾ ಇದ್ದೇನೆ ಪರೀಕ್ಷೆಗೆ.
ಹ್ಮ್.
ದಿನಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಇಷ್ಟು ದಿನ. ಕೆಲಸಕ್ಕೆ ಹೋಗಿದ್ದೆ.
ಹ್ಮ್ಮ್.
ಎರಡು ದಿನ ಇವತ್ತಿಂದ ಶುರು ಮಾಡಿದ್ದೇನೆ.
ಹ್ಮ.
ಮೊದಲ ಪಾಠ ಓದಿದ್ದೇನೆ.
ಹ್ಮ.
ಅಷ್ಟೇ ಮುಗಿಸಿರುವುದು ಎಲ್ಲ ತುಂಬಾ ಇದೆ ಮುಗಿಸೋಕೆ.
ಹ್ಮ್ಮ್ ಎಷ್ಟು ವಿಷಯವನ್ನು ಬರೆಯಬೇಕು ಎಕ್ಸಾಮಿನಲ್ಲಿ.
ಹ್ಮ್ಮ್ ವಾ ಪರಿ. ಪರೀಕ್ಷೆಯಲ್ಲಿ ತುಂಬ ಬರೆಯಬೇಕು.
ಹ್ಮ್. ಒಂದು ನಲ್ವತ್ತರಿಂದ ಐವತ್ತು ಪೇಜ್ ಬರೆಯಬೇಕೆ.
ಹ್ಮ್ಮ್ ಬರಿಬೇಕು.
ಹ್ಮ್ ಬಹಳ ತೊಂದರೆ ಅಲ್ಲಾವೆ.
ಹ್ಮ್.
ಬಹಳ ತೊಂದರೇನಾ.
ಅಯ್ಯೋ ಕೇಳ್ತೀರಲ್ಲ ತೊಂದರೆ ಮೇಲೆ ತೊಂದರೆ ತೊಂದರೆ ಮೇಲೆ. ತೊಂದರೆ ತೊಂದರೆ ಮೇಲೆ ತೊಂದರೆ.
ಏನು ಯಾರು ಕಂಡು ಹಿಡಿತಾರೋ ಅಪ್ಪಾ.
ಅ ಮೆಟಮೆಟ್ ಯಂಗ್ ಹೊಡಿಬೇಕ್ ಕಣಪ್ಪ.
ಹೌದೌದು ನನಗೂ ಅಷ್ಟೇ ಸಿಟ್ಟು ಬರುತ್ತದೆ.
ನಿಜ ನೆಮ್ಮದಿನೇ ಇಲ್ಲ ಅ ಪರೀಕ್ಷೆಯಿಂದ.
ನಮ್ಮ ಜೀವನದಲ್ಲಿ ನೆಮ್ಮದಿ ಎನ್ನುವುದು ಮರೆತುಕೊಳ್ಳುವ ವಿಷಯ.
ಹ್ಮ್ಮ ಮತ್ತ. ಮದುವೆ ಅನ್ನುವುದೇ ಮೊದಲು ಮದುವೆ ಎನ್ನುವುದೇ ಮೊದಲು. ತಗೋ.
ಹೌದು ಬರೀ ನನ್ನ ಜೀವನದಲ್ಲಿ ಬರೀ ಅದೇ ಸುದ್ದಿ ನಡೆಯುತ್ತಿದೆ.
ಬಿಡಿ ಹೋಗಲಿ ಸಂತೋಷವಾಗಿರೋಣ ಜೀವನದಲ್ಲಿ.
ಸಂತೋಷದಿಂದ ಖುಷ್ ಖುಷಿಯಿಂದ ಇರುವ.
ಹ್ಮ್ ಸರಿ ಮತ್ತೆ ಇನ್ನೇನ ಸಮಾಚಾರ.
ಮತ್ತೆ ನೀವೇ ಹೇಳಬೇಕು ಪ.
ನಾವು ಏನ್ ಹೇಳೋದು ದೊಡ್ಡವರು ನೀವೆ ಹೇಳಬೇಕು.
ಹ್ಮ್ ನಿಮ್ಮ ಗೆಳತಿಯರೆಲ್ಲಾ ಕ್ಷೇಮವಾಗಿದ್ದಾರಾ.
ಹ್ಮ್ ಹ್ಮ್ ಆ ಗೆಳತಿ. ಕ್ಷೇಮವಾಗಿದ್ದಾಳೆ ಇವಾಗ ಪರವಾಗಿವಾಗಿಲ್ಲ ನಿಮ ಗೆಳತಿ.
ಓಕೆ ಬಿಂದ ಬಿಂದಸ ಆಗಿದ್ದಾಳೆ.
ಒಟ್ಟೊಡ ತಿನ್ಕಂಡು
ಹಾ ಹ್ಮ ಹೌದೌದು ನೋಡಿದ್ದೀರಲ್ಲ ನೀವೇ
ಹಾ ಸಕ್ಕತ್ತ ಇದಾರೆ
ಹ್ಮ್
ಕೇಳ್ಬೇಕ ಅವ್ರ ಬಗ್ಗೆ
ಹೌದು ನಾನೇನ್ ಹೇಳುವಂತಿಲ್ಲ ನೀವೇ ನೋಡಿಕೊಳ್ಳಿದ್ದಿದ್ದೀರಿ
ಹೌದ ಹೌದು ನನ್ನ ಗೆಳತಿಯರಿಗೆ ತುಂಬಾ ಹೊಟ್ಟೆ ಕಿಚ್ಚು ಹ್ಮ್ ಹೊಟ್ಟೆ ಕಿಚ್ಚು
ಯಾರಿಗೆ ನಿಮ್ಮ ಗೆಳತ್ತೀಗ
ಹ್ಮ್
ಹ್ಮ್ ನನ್ನ ಗೆಡತಿಗೂ ಅಷ್ಟೇ ತುಂಬಾ ಹೊಟ್ಟೆ ಕಿಚ್ಚು
ನೀವು ಓದಲುೂ ಶುರು ಮಾಡಿಲ್ಲವೇ
ತುರು ಮಾಡಿದ್ದೇನೆ ಸ್ವಲ್ಪ ಸ್ವಲ್ ಸ್ಪ ಸ್ವಲ್ಪ ಸ್ವಲ್ಪ ಓದುತ್ತಿದ್ದೇನೆ ಅಷ್ಟೆ ನನ್ನ ಗೆಳತಿ ಅಷ್ ಇವತ್ತು ನಾನು ಓದಲು ಪ್ರಾರಂಭಿಸಿಲ್ಲ
ಸುಲಭಾವೇ ಮೊದಲ ಪರೀಕ್ಷೆ
ಆ ನಮ್ಮ ಇನ್ನ ಮುಂದಿನ ವಿಷಯವನ್ನು ಬರುವ ಮುಂದಿನಾ ದೂರವಾಣಿಯಲ್ಲಿ ಮಾತನಾಡೋಣ ಸರಿ ಸರಿ ಸರಿ
ಸರಿ